ಕೇಳಿಸ್ತಿಲ್ಲ ಬ್ರೋ.
ಹಾ ಕೇಳಿಸ್ತಾ ಐತೆ ಬ್ರೋ.
ಏನ್ ಮಾಡ್ತಿದ್ದೀರಾ.
ಏನಿಲ್ಲ ಬ್ರೋ ಈ ಕಾಲೇಜ್ ಬಿಟ್ರು ಬಂದಿವಿ.
ಹ ಹಾ ಊಟ ಬ್ರೋ.
ಆಯ್ತು ಬ್ರೋ ನಿಮ್ದು
ನಮ್ದು ಆಯ್ತವರು ಅನ್ನಸಾರ ಮನೆ ಇದ ಇದ್ವಿ ಹಾ ಹಾ ಕಾಲೇಜ್ಲ್ಲಿ ಇದೀರೇನು ಕಾಲೇಜ್ ಮುಗಸ್ಕೊ ಬಂದ್ರ
ಕಾಲೇಜ ಮುಷ ಕುುಮಂದ ದೇಬ್ರೋ ದೇವಬ್ರ
ನಾವು ಮಗ ಎಲ್ಲಿ ಬ್ರೋ ಕಾಲಿ ಡ್ರಾಪ್ ಮಾಡಬಿಟ್ಟೆ ಹ್ಮ್ ಮನೆ ಕಡೆ ಒಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿ
ಹ ಇರು ಈಗ ಏನ್ ಮಾಡ್ತಿದ್ದೀರಾ
ಇವಾಗನೇ ಮನೆ ಕರೆ ಅಗ್ರಿಕಲ್ಚರು ಮತ್ತ ಹಾ ಅಂದ್ರೆ ಮನೆ ಕಡೆ ಅದ ಈದೆಲ್ಲ ನಿಮ್ಗೆ ಹೊತ್ತ ತೆಂಗ ಗಿಡ ಇದೆ
ಹಾ ಹಾ
ಹ್ಮ್ ಆಮೇಲೆ ಅಡಿಕೆಗಡೆ ಇಐತ್ತಲ್ಲ ಅದನ್ನೇ ನೋಡ್ಕೋತಿದೀವಿ ಮನೆಯಲ್ಲಾರು ನೋಡ್ಕೋ ಇರ್ಲಿಲ್ಲ
ಹಾ ಹಾ
ಹ್ಮ್ ಅದ್ ಡ್ರಾಪೋಡ್ಾಬಿಟ್ಟಬ್ರ
ಬೈ ಮೇನ್ ಹಾಕಿಲ್ಲ ತೋಡ್ದಲ್ಲಿ
ತೋಟದಲ್ಲಿ ಇವಾಗ ಅಡಕೆ ಇತ್ತು ಅಂದ್ರೆ ತೆಂಗ ಗಿಡ ಅಂದ್ರೆ ನಾವವು ರಾಗಿ ಹಾಕಿದ್ವಿ
ಹಾ
ಅಂದ ಇವಾಗ ರಾಗಿನ ಒಂದು ಮಂತಿಂದೆ ಎಲ್ಲಾ ರಾಗಿದೆಲ್ಲ ಮುಗೀತು
ಹ್ಮ
ಇವಾಗ ಒಂದ್ ವಾರದಿಂದ ಏನ ಹೂಲ್ಗಳೆಲ್ಲಾ ಕ ಕೀಸ್ ಹಾಕಿದಿವವಿ
ಹ್ಮ್
ಅಷ್ಟೇ ಬ್ರೋ ನೀನು ಲ್ ಮನೆ ಕಡೆ ದನಕ್ಕೆಲ್ಲ ನೋಡ್ಕಳದ ಟೈಮ್ ಆಗುತ್ತೆ ರಾಗಿ ಎಂಟು ಮುಟೆ ಬ್ರ ಒಂದು್ ಎಕ್ರೆ ಹಾಕಿದ್ವಿ
ು ವಏನು್ ರೇ ಎಟು ಮಟೆ ಆಷ್ಟೆ ನ
ಹ್ಮ್ ಅಷ್ಟೇ ಬ್ರಾ
ನಮ ನಾವು ಜಾಸ್ತಿ ಬೆಳಿದೀವಲ್ಲ ಅವರು
ಇಲ್ಲ ಇಲ್ಲ ಅವ ಎಂಟು ಮುಡಿ ಅಷ್ಟ ಆಯ್ತು ಎಂಟೊಂಬತ್ ಮುಡಿ ಆಗಿದೆ
ಹ್ಮ ನಮ್ಕ ನಾವೇ ಪರವಾಗಿಲ್ಲಲ್ಲ ಬ್ರರು ಹನ್ನೆರಡು ಮುಟ್ಟೆ ಬೆಳಿತೀವಿ
ಅಂದ್ರೆ ಹೆಂಗ್ ಗೊತ್ತಾ ಈ್ ಎಂಟ ಒಂಬತ್ ಮೂಟೆ ಆಯ್ತು ಅಷ್ಟೇ ಆಗಿದ್ದು ವಸ್ತುತಿ ಚೆನ್ನಾಗಲ್ಲ ಬ್ರೋ ನಿಮ್ ಸೈಡು
ಬರ
ಬಸ್ಲು ಚೆನ್ನಾಗಿದೆ ನಮ್ಮ ಸೈಡೆ ಎಲ್ಲ ಸ್ವಲ್ಪ ಅಂಕೆ
ಹೌದ ಒಬ್ಬರು ನಮ್ ಕಡೆ ಫಸ್ಲು ಚೆನ್ನಾಗಿ ತ ದುಡಿಯೋದು ಹಂಗೆ ದುಡಿತಾರೆ
ಹಾ ಹಾ
ನೀನ್ರು ಏನ್ ಮಾಡ್ತಿದ ಹೇಳ್ಬೇಕ ಬರು ಹಾ ನಿಮ್ ಬು.
ಏ ಕಾಲೇಜ್ ಎಲ್ಲ ಬಿಟ್ಟೈತೆ ಇವಾಗ್ ನೀವು ಏನು ಇಂಜಿಯರಿಂಗ್ ಮಾಡ್ತಿದೀರಾ ಬ್ರೋ.
ಹನ್ರು ಮಾಡ್ತಿದ್ದೀವಿ
ಹ ಯಾವ ಬ್ರಾಂಚ್ ಬ್ರೋ
ಬ್ರೋ ನಾವು ಮೆಕ್ಯಾನಿಕಲ್ ಮಾಡ್ತಿದ್ದೇವೆ
ಹಾ ಮೆಕ್ಯಾನಿಕಲ್ಲ ಮಾಡಿದ್ರ ಹಂಗೆ ಒಳ್ಳೇದಾಗ್ಲಿ
ಹ್ಮ ಹೌದು ಬ್ರ ನಾವು ಮೆಕ್ಯಾನಿಕಲ್ಲ ಮಾಡಿ ಇವತ್ತು ಮನೆ ಕಡೆ ನೋಡ್ಕೊಂಡು ಇರ್ತೇವಿ
ಹಾ ಹಾ ಅಂದ್ರೆ ನೀವು್ ಒಬ್ಬರು ಹಾಸ್ಟೆಲ್ ಇದಿದ್ದೀರಾ ಹೆಂಗೆ
ಹೌದು ಬ್ರಾ
ಹಾಸ್ಟೆಲ್ ಊಟ ಚೆನ್ನ ಇದ್ಯಾಾ
ಇಲ್ಲಾ ಬ್ರೋ ಅದೇ ಅನ್ನ ಸಾರು ಅದೆ ಚಪಾತಿ ಉಪ್ಪಿದ್ರೆ ಕಾರ ಇರಲ್ಲ ಕಾರ ಇದ್ರೆ ಉಪ್ಪಿರಲ್ಲ
ಹಾ ಬ್ರೋ ಪರವಾಗಿಲ್ಲ ಬಿಡಿ ಅರ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕಲ್ಲ ಓದಕ್ ಬಂದಿರ್ ದಿರಲ್ಲ ಒಂದ್ ಸ್ವಲ್ಪ ಅರೇಸ್ ಮಾಡ್
ಹೌದು ಬ್ರೂ ಯಾರೋ ಕೊಟ್ಟಿರೋದು ತಿನ್ನೋದು ಸುಮ್ಮನೆ ಆಗೋದು ಬ್ರೊ.
ನಿಮ್ದು ಎಕ್ಸಾಮ್ಸು ಅಂದ್ರೆ ಯಾವಾಗ ಎಕ್ಸಾಮ್ಸ್ ಇದೆಯ ಬ್ರೋ ಅಂತ.
ಬ್ರೋ ಇಪ್ಪತ್ತೆರ್ಡ್ರಿಂದ ಎಕ್ಸಾಮ್ಸ್ ಐತೆ ಬ್ರೋ ಸೋಮ್ವಾರ್ದಿಂದ.
ಹಾಂ ಬರಿ ಮಾಡಿ ಮಾಡಿ. ಚೆನ್ನಾಗ್ ಬರೀರಿ ಬ್ರೊ.
ತು ಬ್ರೊ ಇನ್ನೇನ್ ಬ್ರೊ ನೆಕ್ಸ್ಟ್ ರಾಗಿ ಹಾಕಿದಕ್ ಏನ್ ಹಾಕ್ತೀರಾ.
ಹ ರ ಅಳ್ಸಂಡೆ ಕಾಳು ಜೋಳ ಏನ ಹಾಕ್ಬೇಕು ಅಂಕೊಂಡಿದೀವಿ.
ಹ್ಮ್
ನೋಡ್ಬೇಕ್ ಹೆಂಗ್ ಹೆಂಗ್ ಆಗುತ್ತೆ ಅಂತ್ ನೋಡ್ಬೇಕು.
ಹ್ಮ್
ಇವಾಗ ಏನ್ ಆಗ್ಬಿಟ್ಟಿದೆ ಬ್ರೋ ಮುುಣ್ಸೆ ಗಿಡ ಇದ್ಯಲ್ಲ ಅವ್ನ ತಗಣ ಅಂಕೊಂಡಿದೀವಿ ಅಂದ್ರೆ ಗಿಡ್ಗುಳ್ನೆಲ್ಲ.
ಹಾ
ತಗಂ ಬುಟ್ಟು ಕುಟ್ಬುಟ್ಟೆಲ್ಲ ಎಲ್ಲ ಮಾಡನ್ ಅನ್ಕೊಂಡಿದಿವಿ ಸದ್ಯಗ್ ನೋಡ್ಬೇಕು ಹೆಂಗ್ ಹೆಂಗ್ ಆಗುತ್ತೆ ಅಂತ.
ಬಿಡ್ಬೇಕಿತ್ ಟೊಮೊಟೊ ರೋಸು ಸೇವಂತಿ.
ಅಂದ್ರೆ ಏನ್ ಗೊತ್ತಾ ಬ್ರೊ ಅದು ಮಾಡಕೆನಿಲ್ಲ ಸ್ವಲ್ಪ ನೀರಾವರಿ ನಿಲ್ಸ್ಬಿಟ್ಟಿದೀವಿ ಇವಾಗ ಸದ್ಯಕ್ಕೆ. ಬೋರೆಲ್ಲ ಒಂದ್ ಸ್ವಪ ನಿಂತ ಬಿಟ್ಟಿದೆ. ಹ್ಮ್ ಅಂದ್ರೆ ಬ್ರೋ ಬೋರ್ರೆ ಎಲ್ಲಾ ನಿಲ್ಸ್ಬಿಟ್ಟಿದೀವಿ. ಆ ಗಿಡ ನೋಡಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬೋರ್ಂಗ್ ಇಲ್ಲದ್ರಿಂದ ಈಗ್ ಮನೆ ಕಡೆ ನೋಡಿ ಈಗ ಅಡ್ಕೆ ಗಿಡ. ಆ ನೀರಿ ಪೈಪು ಅದೇ ಒಂದ್ಸಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನೀರು ಬರ್ತಿಲ್ಲ. ಅದಕ್ಕೆಲ್ಲ ಒಂದ ಸ್ವಲ್ಪ ಚೆಕಿಂಗ್ ಕೆಲ್ಲ ಮಾಡ್ಸ್ಬೇಕ್ ಇವಾಗ ಸದ್ದಿಕ್ ಏನು ಮಾಡಂಗಿಲ್ಲ ಬ್ರೊ.
ಹ ಹೌದು ಬ್ರೊ ನೋಡಿ ಬ್ರೊ ಚಾ ಚ. ಬಡ್ಸೆನು ಮಳೆಗಲ್ದಾಲ್ ಪರ್ವಾಗಿಲ್ಲ. ಬೇಸ್ಗೆಯಲ್ಲಾದ್ರೆ ಅಲ್ಲ ಬೇಸ್ಗೆಯಲ್ ಏನ್ ಮಾಡ್ತ ತಿರ ಬೇಸ್ಗೆಲ್ಲಾದ್ರೆ ನೀರಾವರಿ ಇರ್ಬೇಕೇ ಬೇಕಲ್ಲ.
ಹು ಅದೇ ಅದೇ.
ಬೇಸ್ಗೆ ಎಲ್ಲಾದ್ರೆ ನೀರಾವರಿ ಬೇಕೇ ಬೇಕಲ್ ಬ್ರೊ ಅದಿಕ್ ಕೇಳ್ತೀವಿರಿ ಬೆಸ್ಗೆ ಎಲ್ ನೀರಾವರಿ ಆದ್ರೆ.
ಹು ಹು
ಆ ಈಗ ಏನು ಮಳೆಗಲ್ಲ ಪರ್ವಾಗಿಲ್ಲ ಆಗ ಬೇಸ್ಗೆಯಲ್ಲಿ ನೀರಾವರಿ ಇದ್ರೆ ಬೇಸ್ಗೆಯಲ್ಲಿ ಬೆಳೆ ತ್ತ ಬೋದಲ್ಲ ಅದ್ ಅದಕ್ ಕೇಳ್ತಾ ಇದ್ದೀನ್ ಬ್ರೊ.
ಹ್ಮ್ ಅದೇ ಇನ್ ನೋಡ್ಬೇಕ್ ಬ್ರೊ ಹೆಂಗ್ ಹೆಂಗ್ ಆಗುತ್ತೆ ಅಂತ ಮಾದೇ ಟೊಮಾಟೆಣ್ಣ ನೆಲ್ಲಾ ಬೆಳಿಬೇಕು ಆದ್ರೆ. ಏ ಸೊಬಟ್ಟೆ ಅದು ಮ ಎಷ್ಟ ಎಕ್ರೆ ಮನೆ ಮುಂದೆ ಅಲ್ವಾ ಬ್ರೊ ಬೋರ್ ಇರೋದು.
ಹಾ, ಹಾ-
ಕ್ರ ಇದೆ ಅ ಎಷ್ಟ್ ಮಾಡಕಗತ್ತೆ.
ಬೋರ್ ಇದ್ರೆ, ಯಾರ್ದಾದರರಲೀಸ್ಗ ಆದ್ರುರು ತಬೋದು ಬ್ರೋ., -
ಹಾಗ ಮಾಡ್ಬೋದು ಅದೆಲ್ಲಾ ನಮ್ದ ಏನಾಗಿದೆ, ಇನ್ನೇನ್ ಬ್ರೊ ಮನೆ ತೆಂಗಿನ ತೋಟ ಅಡ್ಕೆ ಗಿಡ ಇದ್ ನೋಡ್ಕೊಳೋಕೆ ಟೈಮ್ ಇಲ್ಲ.
ಹ ಹಾ
ಅದು ಅಲ್ಲದೆ ದನ ಎಮ್ಮೆ ಬೇರಿ ಇದ್ಬುಟ್ಟಿದ್ಯಲ್ಲ.
ಹಾ
ಫೋನ್ ಎಲ್ಲಾ ಕಟ್ ಆಗದು ಮೇಯ್ಸದು ಉಲ್ ತರದು ಕಿರ್ಕ ಎಲ್ಲ ಇದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹ್ಮ್ ಅದು ಮನೇಲಿ ಇರೋನ್ ಒಬ್ಬುನಲ್ಲ ಅದ್ ಸುಮ್ ಸುಮ್ ಮನೆ ಕಡೆ ಪೇರೆಂಟ್ಗು ಎಷ್ಟು ಅಂತ ಕೆಲ್ಸ ಕೊಡಣ.
ಹೌದು ಹೌದು
ಹ್ಮ್ ಮನೆ ಬೇರೆ ಕಟ್ಸಿದೀವಿ.
ಹಾ, ಹಾ,, -
ಅದಕ್ಕೆ ಬ್ರೋ ಅದ ಸ್ವಲ್ಪ ಕಾಲೇಜ್ ಎಲ್ಲ ಬಿಡದು ನಾವು.
ಅದು ನೀವ ಎನ್ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರಿ. -
ನಾನು ಪಿ, ಯು ಆಗಿದೆ ಬ್ರೋ., -
ಪ ಎ ಮುಗಸರಾ
ಹ್ಮ್, ಪಿ, ಯು ಆದಮೇಲೆಡ್ರಾಪೌಟಾಗಬಿಟ್ಟೆ.
ಇರ್ಲಿಬಿಡುಇನ್ನೇನ್ ಮಾಡ್ತೀರ ಯಾವ ಎಲ್ಲಾರ್ಗು ಒಂದೇ ರೀತಿಇರಲ್ಲಲ್ಲಾ. ಹ ಹೌದೌದು, ಅವ್ರ ಅವರ ಪರಿಸ್ಥಿತಿ ಅವರು ಗೊತ್ತಿರ್ತದೆ.
ಹಾ, ನಿಮ್ ತಂಗಿ ಎಜುಕೇಶನ್ ಮಾಡ್ತಿದರೆ ಅಂತ ಕೇಳ್ಬಂದ.
ಹೌದು ಬ್ರೋ,
ಪಿ, ಯುಏನೋ ಮಾಡ್ತ
ಪಿ, ಯು ಮುಗೀತು ಈಗ ಅವ್ರನು ಇಂಜಿನಿಯರಿಂಗ್, - ಸೇರ್ಸೋಣ ಅಂತಿದ್ದೀನಿ.
ಹಾ, ಒಳ್ಳೇದಾಗ್ಲಿ ಬ್ರೋ.
ಅದೇ ಸಿ, ಇ, ಟಿ ರಿಸಲ್ಟ್ ಬಂತು. - ಒಂದ್ ಲಕ್ಷ ನಲ್ವತ್ತೊಂಬತ್ ಸಾವಿರ ಏನೋ ಬಂದೈತೆ. ನೋಡೋಣ ಇನ್ನ ಯಾವ್ದನ ಒಳ್ಳೆ ಕಾಲೇಜ್ ನೋಡಿ ಸೇರ್ಸೋಣ ಅನ್ಕೊಂಡನಿ. -
ಹ್ಮ್, ಒಳ್ಳೇದಾಗ್ಲಿ ಬ್ರೋ ಸೇರ್ ಸೇರ್ಸಿ. ನೀಟ್ ಬರ್ದರ ಬ್ರೋನಿಮ್ ತಂಗಿ. ಹ್ಮ್, ಅಂದ್ರೆ ನಿಮ್ ತಂಗಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತನಾ., -
ಹ, ಇಂಜಿನಿಯರಿಂಗ್ ಮಾಡ್ಬೇಕು ಇಲ್ಲ ಸೀಟ್ ಸಿಕ್ಕಿದ್ರೆ ಇಂಜಿನಿಯರಿಂಗ್ ಮಾಡಸ್ತೇವೆ.
ಹಾ, ಹಾ
ಇಲ್ಲ ಅಂದ್ರೆ ನಾರ್ಮಲ್ ಡಿಗ್ರಿ ಮಾಡಸ್ಕೊಂಡು ಸುಮ್ಗೆ ಆಗ್ತು ಯಾವತಿದ್ರು ಹೆಣ್ಮಕ್ಳು ಮನೆ ಬೇರೆ ಮನೆಬೆಳಕು ಇದ್ ಮಾಡುದು ಅಲ್ಲ,
ಅದೇ- ಅದೇ ಬ್ರೋ,
ಅದಕ್ಕೆ ಬೇರೆ ಸುಮ್ನೆ ಅದ ಯಾವ್ದೋಂದು ಮುಗಸ್ಕೊಂಡುತ್ಲ ಏನ್ ಇನ್ನೊಂದು ಮೂರು ವರ್ಷ
ಹ್ಮ್, ಮಾಡಸಿಬ್ರೋ ಇನ್ನೊನಸ್ವಲ್ಪ ಎಲ್ಪ್ ಅಗ್ಲಿ ಮುಂದೆ.
ಹೌದು, ಹೌದು ಬ್ರೋ
ಹ್ಮ, ನನಗೆ ಗೊತ್ತಾಯ್ತು. ನಮ ಫ್ರೆಂಡ್ ಹೇಳ್ದ ಆ ನಿಮ್ಗೆ ನಿಮ ತಂಗಿಗೆ ಒಂದು ಸ್ವಲ್ಪ ಮಾರ್ಕ್ಸ್ ಎಲ್ಲ ಬಂದಿದೆ. ಚೆನ್ನಾಗ್ ತೆಗ್ದಿದ್ದಾರೆ ಪಿ, ಯುಎಷ್ಟೋ ಬಂದಿದೆ ಅಂತಲ್ಲ ಪೀಎಷ್ಟ್ ಬಂದಿದೆ.
ಫೈವ ಟ್ವೆಂಟಿ ಏಟ್, ಟ್ವೆಂಟಿ ಸೆವೆನ್ ಏನೋ ಬಂದೈತಿ ಬ್ರೋ ಫೈವ್ ಫಿಫ್ಟ, ಫೈವ್ ಫಿಫ್ಟಿ ಸಮ್ಥಿಂಗ್ ಏನೋ ಬಂದೈತೆಬ್ರೋ ಮೋಸ್ಟ್ಲಿ.
ಅವ ಚೆನ್ನಾಗೆ ತಗೆದಿದಾರು ಪಿ ಯು
ಯವಗಲೂ ಬ್ರೆಶ್ ಚೆನ್ನಾಗಿ ತೊಳ್ಕೊಳ್ಳಿ.
ಟೆಂತ್ ಸಿಡಿ ಮ ಇದೆಯಲ್ಲಾ ಸಿಟಿ ಮೇಲೆ ಕಾಲೇಜ್ ಎಲ್ಲ ಸಿಗುತ್ತೆ ಚೆನ್ನಾಗಿರಾವಲ್ಲ ಸೇರ್ಸಿ ಮತ್ತೆ.
ನೋಡೋಣ. ಇಲ್ಲ ದೂರ ಬರ ಕಳ ಹೆಣ್ಮಕ್ಕಳನ್ನದೂರ ಕಳ್ಸಕ್ಕೆ ನಮ್ಮ ಮನೇಲಿ ಇದ ರ್ತ ಹ
ಹ ಅಂದ್ರೆ ಇವಾಗ ನೀವು ಹಾಕಿರ್ತೀರ ಅನ್ಕೊಳ್ಳಿ ಬ್ರೋ ಒನ್ಸಲ್ಅದ್ರಲ್ಲಿ ಬ ತುಂಬಾ ದೂರ ಸಿಕ್ಬಿಟ್ರೆ,
ಅದು ಅದೇ -ಅದೇ ದೂರಕಳ್ಸಕ್ ಅವ್ರ ಹೆದುರ್ತಾವ್ರೆ. - ಅದ್ರಲ್ಲಿ ಹೆಣ್ಮಕ್ಳನ ದೂರ ಬರ ಕಳಸ್ಬಾರ್ದ ಅದಕ್ಕೆ ಅಕ ನಾವು ಇದ್ ಮಾಡ್ತಾ ಇದ್ದೀಬ್ರರು
ಅವರಿಬ್ರು ಅಲ್ಲೆಲ್ಲ ನಿಮ್ ಹತ್ರ ಆಗುತ್ತಲ್ಲ ಅಲ್ಲೆಲ್ಲ ಇಂಜಿನಿಯರಿಂಗ್ ಕಾಲೇಜ ಲೆಸಿಂದ. ಸೇರ್ಸ್ಬೇಡಿ ಅಂದೆ ಓಡಾಡಕೂ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಏನಾದ್ರು ಆದ್ರೆ ನೀವು ಅಂದ್ರೆ ಸ್ವಲ್ಪ ಏನ ಎಲ್ಪ್, ಬೇಕು ಅಂದ್ರೆ ನೀವ್ ಹೋಗ್ಬಿಟ್ಟು ಮಾಡ ಶತ್ದಲ್ಲಿ ಇರಾಂಗ ನೋಡ್ಕೊಳ್ಳಿ. -
ಆ ತೋಗೋ
ಅಷ್ಟೇ ಬ್ರೋ ಮತ್ತೆ.
ಹೂ ಏನ್ ಬ್ರೋ ಹೇಳ್ಬೇಕು.
ನೀ ಹೇಳದರೀ ಬ್ರೋ ನಾನೇ ತುಂಬಾ ದಿನ ಆಯ್ತು ಮಾಡಿದೀರಾ ಅದಕ್ಕೆ.
ನೀವೇ ನೆನಪಿಸಿಕೊಂಡು ಫೋನ್ ಹಚ್ಚಿದೀರ ಬ್ರೋ.
ಹೂ ಅದೇ ಅದೇ ಬ್ರೋ ಮಾಡದರ ಸುಮ್ನೆ ಬೇಜಾರ ಆಯ್ತಲ್ಲಾ? ಫೋನ್ ಬೇರೆ ಫ್ಲಾಶ್ ಆಗ್ಬಿಟ್ಟಿತ್ತು ಉಟು ಒಂದ್ ಎರಡ್ ಮೂರ್ ದಿನದ ಹಿಂದೆ.
ಹೌದ ಬ್ರೋ ಮತ್ತೆ ರೆಡೀ ಮಾಡ್ಸಿದ್ರ ಬ್ರೋ?
ಆ ರೆಡಿ ಮಾಡ್ಸದ್ವಿ ಆಮೇಲೆ ಮಿಸ್ ಕಾಲ್ ಬೇರೆ ಬಂದ್ಬಿಟ್ಟಿತ ಅದಕ್ಕೆ, ಇಲ್ಲ ಅದಕ್ಕೆ ಮಾಡಿದೆ ನೀವ ಮಾಡಿದ್ರೆ ತುಂಬಾ ದಿನ ಆಯ್ತಲ?
ಹೌದು ಬ್ರೋ ಬಾಳ ದಿನ ಏನಯ್ತು ಬಾಳ ದಿನ ಆಯ್ತಲ ಬ್ರೋ?
ನೀವ್ ಓದ್ ಅಂದ್ರೆ ನಿಮ್ದು ಎಕ್ಸಾಮ್ಸ್ ಸ್ಟಾರ್ಟ್ ಆಯ್ತಲ್ಲ ಅಂದ್ರಲ್ಲಾ?
ಹಾ
ಓ ಎಷ್ಟ ಎಷ್ಟ ದಿನ ರಜ ಕೊಡ್ಬೋದ ಬ್ರೋ?
ಬ್ರೋ ಏನು ಒಂದ ತಿಂಗಳು ಹದ್ನೈದು ದಿನ ಸಿಗ್ಬೋದು ಬ್ರೋ ಅಷ್ಟೇಯಾ?
ಹಾ ಹಾ
ಅಷ್ಟೇ ಒಂದ ಯ ಹೆಚ್ಚುಕಮ್ಮಿ ಒಂದ್ ಹತ್ತ ತಿಂಗಳ ಸಿಕ್ ಬೋದು ಅನ್ಕೊಂಡಿದೀವಿ ಬ್ರೋ ಏನಾಗತ್ತೋ ಗೊತ್ತಿಲ್ಲ ನೋಡ್ಬೇಕು. ಒಂದ್ ತಿಂಗಳ ಸಿಕ್ಬೇಕು ಅಂತ ನಾವು ಅನ್ಕೊಂಡಿವಿ.
ಸಿಗುತ್ತೆ ಬಿಡಿ ನೋಡೋಣ? ಮನೆಗ ಬರ್ತಿರಲ್ಲ ಅವಾಗ ಒಂದ ಫೋನ್ ಮಾಡಿ ಸಿಗಾನ. ಹ ಅಲ್ಲೇ ನಮ್ಮ ದೊಡ್ಡಪ್ಪರದ ಒಂದ ಹೇಳಿದ್ನಲ್ಲ ನಮ್ಮ ದೊಡ್ಡಪ್ಪರದ ಬೇರೆ ಸ್ವಿಮ್ಮಿಂಗ್ ಪೂಲ್ ಇದೆ.
ಹೌದು ಬ್ರೋ ಹ ಸರಿ ಬ್ರೋ ಸಿಗತನೇ ಅಣ್ಣ?
ಹಾ ಸಿಗ್ತ ಸಿಕ್ತಿನ ಬಿಡಿ ಬ್ರೋ ಇವಾಗ ಬೇರೆ ನಿಮ್ಮ ಬೇರೆ ಎಕ್ಸಾಮ್ಸ್ ಇದೆ ಅಂತಿದ್ರಾ?
ಹೌದು ಬ್ರೋ ಈಗ ಏನ್ ಚಲೋ ಎಕ್ಸಾಮ್ಸ್ ಐತೆ ಪರ್ವಾಗ ಇಲ್ಲ ಬ ಚೆನ್ನಾಗಲ್ಲ ಚೆನ್ನಾಗ ಅವರೇ
ಹಾ ಹಾ
ನೀನು ಬ್ರೋ?
ಏನಿಲ್ಲ ಬ್ರೋ ನೀವೇ ಹೇಳ್ಬೇಕ ಎಲ್ಲಾ?
ಕೇಳ್ತೀನಿ ಬ್ರೋ?
ಹೂ
ನಿಜಾ ಹೇಳಿದರ ಕೇಳ್ತಿ ಬ್ರೋ?
ಆ ನಿಮ್ಮ ತಂಗಿನೂ ಸೇರ್ಸಿ ನವ ಅಲ್ಲಿ ಓದಸಿ. ಪಾಪಾ ಅವರ ಮಗಾ ಓದಲಿ.
ಆಯ್ತ ಅವರು ಹಂಗೆ ಮಾಡ್ಬೇಕು ಸೇರ್ಸ್ಬೇಕು ನಾವು ನು
ಹ ಮತ್ತೇನ್ರಿ
ಬ್ರ ಹೇಳ್ಬೇಕುರು
ಏನಿಲ್ಲ ಬ್ರೋ ನೀವ್ ಹೇಳ್ಬೇಕು ಸಿಗಂತ ತಳಿಬ್ರ ಮತ್ತೆ ಮತ್ತ ಒಂದನ್ ಸಿಕ್ತೀನಿ ಬರ್ ಊರಿಗೆಗ್ ಬರ್ತಿಲ್ಲ ಅವೋಗ ಯಾವ್ದ ಫೋನ್ ಮಾಡ್ತೀನಿ ಇವಾಗ ಬೇರೆ ಹೊರಗಡೆ ಹೋಗ್ತಿದ್ದೆ ಒಂದ ಫೈವ್ ಮಿನಿಟ್ ಒಂದ ಟೆನ್ ಮಿನಿಟ್ಸ್ ಮಾಡ್ತೀನಿ ಬ್ರೋ ಸರಿ ಬ್ರೋ ಆಯ್ತು.